ಹಾ ಹೇಳ್ರಿ ಕಶನಾಥ್
ಹ ಮತ್ತೆ ಏನ್ ನಡ್ದ
ಹ್ಮ್ ಏನ್ಲ್ಲ ನೋಡಪಾ ಇಲ್ಲಿ ಕಾಡ
ಹಾ ಊಟ
ಊಟ ಆಯ್ತು ನಿಂದು
ಆ್ ಮತ ವಾತಾವರಣ
ಈಗ ಹದು
ನಿಂಗೆ ಮಳೆ ಬೆಳೆ ಎಂದೆ
ಮಳಿ ಮಳಿ ಇವ ಯಾವ ಇವತ್ತ ನಿನ್ನೆವ ಮ
ಹ್ಮ್ ಮತ್ತೆ ಫಂಕ್ಷನ್
ಫನ್ಕ್ಷನ್ ಅ ನೋ ಇತ್ ಓ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳಿಗೆಗ್ ಬಿಳ್ಗಡ ಸಮಾರಂಭ
ಹಾ ಹ
ಹ
ಅ ಒಳ್ಳೆ ಒಳ್ಳೆ ತರದಿಂದ ಬೀಳ್ಕೊಡ್ತ
ಹ್ಮ್ ಯಾವ ಟೈಪ್ರ್ತವ ಒಳ್ಳೆ ತರದ ಕೆಟ್ಟ ತರದ ಯಡ್ತವನು
ಹಾ ಒಳ್ಳೆ ತರದೊಂದು ಕೆಟ್ಟ ತರದೊಂದು ಒಳ್ಳೆ ತರದ ಅಂದ್ರೆ ಒಳ್ಳೆ ಮನಸ್ಸಿನಿಂದ ಬೀಳ್ಕಡೆ ಮಾಡುದು ಇನ್ನೊಂದು ಕೆಟ್ಟ ತರದಿಂದೆ ಮನಸ್ಸ ಇರ್ಲಾರದೆ ಬಿಳ್ಕುಡೆಗೆ ಸಮಾರಂಭ ಮಾಡುದು
ಕರೆಕ್ಟ್ ಒ ನಿ ನಿ ನಿ ಬ ತಿನಿ ಬಾರಿ ಅದು ಹ್ಮ ಹ್ಮ ಹ
ಹೌದೌದು ಒಳ್ಳೆದರಲ್ಲಿ ಒಳ್ಳೆ ತಲದ ಇರುತ್ತೆ ಅಂತ ಕೇಳ್ಪಿಟ್ಟಿದ್ದೆ
ಹ್ಮ್ಮ
ಹಾ ನ ಹಡು ಹುಡುಗರು
ಹ್ಮ್ ಹುಡದಾರ ಹ್ಮ್ ಮತ್ತ್ ಸಂಗು ಸಂಗುೋಡ ಕಾಶಿನಥ್
ಬ ಎಲ್ಲೆಲ್ಲಾ ರೋಡಿನ ಮೇಲೆ
ವಾಹನ ಕೊಡ್ ಕರೆ ಕರೆ ವಾಹನ ಕೊಡ್ ಮಾಡ
ಮರ ಮರಗಳಿಂದ ನೀರುಗಳು
ಅವ್ರ ಯಾರು ಇದು ಇದು ಭಾರಿ ಹಾಕೊಂಡ್ಂಟ್ರಣ ಹಿ
ಹ ಇಬ್ಬರು ವ್ಯಕ್ತಿಗಳು ಸೂಟ್ ಬೂಟ್ ಅನ್ನು ಧರಿಸಿ ರೋಡ್ ರಸ್ತೆ ಮೇಲೆ ಸಂಚರಿಸುತ್ತಿದ್ದಾರೆ ಒಬ್ಬ ವ್ಯ ಒಬ್ಬ ವ್ಯಕ್ತಿ ಎದುರುಗಡೆ ಬರ್ತಿದ್ದಾನೆ ಮಹೇಶ್ ಬಾಬು ತೆಲುಗು ನ ನಟ ಒಳ್ಳೆಯ ನಟ ಒಳ್ಳೆಯ ಒಳ್ಳೆಯ ನ ನಾಟಕ ಮಾಡುತ್ತಾನೆ
ಕರೆ ಕಖರೆಕ್ ಬಾ ಚಲೋ ಚೊಲೋ ಮರ್ತಂಟೆ ನೃತ್ಯ ನೃತ್ಯ ಭಾರಿ ಚ ನೋಡ್
ಹಾಂ ಅವ್ನ ನೃತ್ಯ ಬಾರಿ ಇರುತ್ತೆ ಅವನು ಒಂದು ಒಂದು ಹೊಸ ಹೊಸ ಚಲನಚಿತ್ರ ತೆಗೆ ಅದ್ದಾನೆ
ಯಾವದು ಹೊಸದು
ವಾರಾಣಾಸಿ ಎಂಬ ಮೂವಿ ತೆಗೆದಿದ್ದೇನೆ ಅದನ್ನು ಅದನ್ನು ಪ್ರೊಡ್ಯೂಸರ್ ಮಾಡ್ತಿರೋದು ಯಾವ್ದೋ ಮಾಡ್ತಿ ಆದ್ರೆ ಅದನ್ನ ರೇಟ್ ಬರ್ದಿರೋದು ರಾಜಮೌಳಿ
ಹಾ ರಾಜಮಳ ರಾಜ್ಮಳಿ ಯಾವ್ಯಾವ ಬರ್ದ ಅವೆಲ್ಲಾ ಹಿಟ್ ಅಂದ್ರ ಜನಪ್ರಸಿದ್ಧಿ ಫಿಲ್ಮ್ ಆತ ಹೋಗೆ
ಹಾ ಮತ್ತೆ ಈ ಬಾಹುಬಲಿ ಹೊನ್ ಬಾಹುಬಲಿ ಟು ಎಲ್ಲ ಜನಪ್ರಸಿದ್ಧಿ ಆಗಿವೆ
ಹೌದೌದು ಅವ್ರನ್ನೇ ನೋಡಿ ಬಾಹುಬಲಿ ಬಾಹುಬಲಿಕ್ಕ
ಅ ಹ ಅದ್ರೊಳಗಿರೋ
ಚಲೋ ಇದೆ ಚಲೋ ಅಂದ್ರೆ ವಾರಣಾಸಿ ಪಲ ಮಂದ ಅಂದ್ರೆ ಏ ಅಂದ್ರೆ ರಿಯಲ್ ಸ್ಟೋರಿನು ವಾರಣಸಿ ಅಂದ್ರೆ ಏನು ರಾಮಾಯಣ ಮಹಾಭಾರತ ಗಪ್ಲೇ
ಅಲ್ಲೆಲ್ಲ ಇದು ರಿಯಲ್ ಸ್ಟೋರಿ ಎಲ್ಲ ಅಂದ್ರೆ ಸ್ವಂತವಾಗಿ ಬರ್ದರ ಸ್ಟೋರಿ
ಹಾ ಹಾ ಹಂಗ ಮತ್ತೆ ಇದು ನಿಮ ಕಡೆ ಮಳೆ ಬೆಳೆ ಹೆಂಗೆ
ಇಲ್ಲ ಮಳೆ ನೀ ಮೊದ್ಲೆ ಒಂದ್ ಎರಡ್ ಮೂರ್ ದಿನದ ಒಂದ್ ವಾರ ದಿಂದ ಮಳೆ ಆಗ್ತಿಲ್ಲಿಲ್ಲ ಇವಾಗ ಎರಡು ಮೂರ್ ದಿನ ಆಯ್ತು ಮಳೆ ಆಗ್ತಿದೆ. ಹ್ಮ್ ಮಳೆ ಆಗ್ತದೆ ನೋಡ್ಬೋಕ್ ಓ ಈ ವರ್ಷ ಮುಂಗಾರು ಮಳೆ ಇಲ್ಲ.
ಕರೆ ಕರೆ ಮುಂಗಾರು ಮತ್ತೆ ನೀವು ನೋಡಿ ಅದು ಹದಿನೈದು ದಿನ ಆಯ್ತು ಹದಿನೈದು ಇಪ್ಪತ್ತು ದಿನ ಆಯ್ತು.
ಹಾ ಮುಂಗಾರು ಮಳೆ ಎಲ್ಲಾ ಒಂದುವರೆ ತಿಂಗಳ ಆಯ್ತು ಮುಂಗಾರು ಮಳೆ ಇಲ್ಲ ಈಗ ಎಲ್ಲಾ ಬತ್ತ್ ಅತ್ತಿ ಪತ್ತಿ ಇಂಕಟ್ ಆದವು ಏನಾಗುತ್ತೇನೋ ಮುಂದೆ ನಮ್ಮ ಮುಂದೆ ಒಂದು ಹುಡುಗ ರನ್ನಿಂಗೂ..
ಓಡ್ತಾ ಇದ್ದಾನೆ ಜಾಸ್ತಿ ಸ್ಪಿ ಸ್ಪೀ ಇದು ಸ್ಪೀಡ್ ಆಗೆ ಓಡ್ತಾ ಇದ್ದಾನೆ.
ಹಾ ನೂರ್ ಮೀಟರ್ ನೂರ್ ಮೀಟ್ರನಲ್ಲಿ,
ಕರೆ ನೂರು ಮೀಟರ್ ದಲ್ಲಿ ಓಡ್ತಾನೆ ಹೌ ಅದು ಹೋಗಲಿ ಬಿಡಿ ನಿಮ್ ನಿಮ್ ಕಡೆ ಏನೇನ್ ಬೆಳಿತೀರಾ...
ನಮ್ ಕಡೆ ಹತ್ತಿ ತೊಗರಿ ಉಳ್ಳಾಗಡ್ಡಿ ಮೆಣಸಿಕಾಯಿ... ಕಬ್ಬು ಭ ಭತ್ತ
ಹ್ಮ್ ಹ್ಮ್ ನಮ್ ಕಡೆನೂ ಅದೇ ನೋಡಿ. ನಮ್ ಕಡೆ ಇದು ಇದು ಬೆಳಿತ್ತಾರೆ ಕಬ್ಬ್ ಬೆಳೆಯುತ್ತಾರೆ, ಮಂಡ್ಯ ಸೈಡ್ ಅಲ್ವಾ ಕಬ್ಬ್ ಬೆಳಿತ್ತಾರೆ.
ಹಾಹಾ ನಮ್ ಸೈಡ್ ಭತ್ತ, ಕಬ್ಬು ಎಲ್ಲಾ ಬೆಳೆಯುತ್ತೇವೆ, ಮತ್ತೆ ಭತ್ತದಲ್ಲಿ ನಾವು ಕೆಎನ್ಎಂ ಡಬಲ್ ಸೇವೆನ್ ಒನ್ ಫೈವ್ ಅಂತ ಒಂದು ತಳಿ ಬೆಳಿತೀವ್ ತ್ತೆ ಅದು ಅದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಬೆಳ್ ತ್ತಿದ್ರೂ ಬಾಳ ಇವಾಗ ನಾ ಬೆಳ್ತೀವಿ ಅದ್ರದ್ ಅದ್ರದ್ ಏನು ಇಂಪಾರ್ಟೆಂಟ್ ಅಂತ ಅಂದ್ರೆ ಅದು ಎಕರೆಗೆ ಅದ್ರ ಮುಖ್ಯ ಏನಪ್ಪಾ ಅಂತಂದ್ರೆ. ಎಕರೆಗೆ ಒಂದು ಐವತ್ತರಿಂದ ಅರವತ್ತು ಚೀಲ ಬ್ಯಾಗ್ಸ್ ಬರ್ತ್
ಫರ್ ಚೀಲ ಅಂದ್ರೆ ಚೀಲಗಳು ತುಂಬ್ತವೆ. ಮತ್ತೆ ಉಳಿಕಿದ್ ಉಳಿಕಿದ್ದು ತಳಿಗಳೇನು ಒಂದು ಐವತ್ತಕ್ಕಿಂತ ಕಮ್ಮ್ ಬರುತ್ತ್ ತ್ತವ
ಇಲ್ಲ ಅವಕ್ಕುನು ಐವತ್ತು ಬರ್ತವೆ ಆದ್ರೆ ಇದು ಹೈ ಹಿಲ್ಡು ಆದ್ರೆ ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಕ ಕಡಿಮೆ ಇರುತ್ತೆ ಅವುಕ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಿಗಿರುತ್ತೆ ಪೋಷಕಾಂಶಗಳ
ಪೋಷಕಾಂಶ ಇದು ಬಾ ಬಾಸ್ಮತಿ ಅಂತ ಗೊತ್ತ್
ಹಾ ಹಾ ಅದು ಅದು ಬೆಳೆಯಬಹುದು ಆದ್ರೆ ನಮ್ಮ ವಾತಾವರಣಕ್ಕೆ ಅದು ಸರಿಯಾಗ್
ಹ ಅದು ಅದು ಮಾತ್ರ ಬಾಳ ಜನಪ್ರಸಿದ್ಧಿ ನೋಡಿ ಪ್ರಿ ಅಂದ್ರೆ ಬಿರಿಯಾನಿ ಮಾಡೋದಿಕ್ಕೆ
ಅದು ಅದು ರುಚಿಕರವಾಗಿರುತ್ತ್
ಕರೆ ರುಚಿಕರವಾಗಿ ಅಂದ್ರೆ ಸ್ವಾದ ಬಾಳ ಸ್ವಾದ ಇರುತ್ತ್
ಹಾ ಸ್ವಾದ ಇರೋ ಕಾರಣ ಅದು ಬೆಳೀತಾರೆ ಆದ್ರೆ ಅದು ಆರೋಗ್ಯಕ್ಕೆ ಡಯಾಬಿಟಿಸ್ ಪೇಶೆಂಟ್ಗ್ ಳಿಗೆ ಹೆಚ್ಚು ಒಳ್ಳೆಯದಲ್ಲ ಅದು
ಏನೇ ಆಗಲಿ ಒಂದ್ ತಿಂಗಳಲ್ಲಿ ಒಂದ್ಸತಿಯಾದ್ರೂ ತಿನ್ಬಹುಕಲ್ಲಾ ಬಿರಿಯಾನಿ ತಿಂದೇವೆ ಬಿರಿ ಬಾಸ್ಮತಿ ತಿನೆ ಯೂಸ್ ಮಾಡೋದು
ಹಾ ಬಾ ಬಾಸ್ಮತಿ ರೈಸ್ ಎಲ್ಲ ಸ್ವಾದ ಇರ್ತದೆ ಅದೇ ತಿನ್ಬೇಕು ವಾ ತಿಂಗಳಿ ತಿಂಗಳಿಗೆ ಒಮ್ಮೆನ ತಿನ್ಬೇಕು
ಹೌದೌದು ಕರೆ ನೋಡಿ
ಹ್ಮ ಎಲ್ಲ ಡಯಾಬಿಟಿಸ್ ಪೇಷೆಂಟ್ ಗಳಿಗೆ ಆರ್ ಎನ್ ಆರ್ ಅವು ಚಲೋ
ಕರೆ ಕರೆ ಹ ಒಂದ್ರೆ ಸುಮ್ಮನೆ ಸದಾ ಇರುವ ಅವೇ ಚಲೊ
ಹಾ
ಕರೆಕ್ಟ್ ಅ ಏನ್ ಫಂಕ್ಷನ್ ಏನ್ ಕೆಟ್ ಇದು ಚಲೋ ಎಲ್ಲ ಫಂಕ್ಷನ್
ಸರಿ ಇಲ್ಲಾ ಅಂದ್ರಿ ಅವರು ಪೂರ್ತಿ ಇರದ್ರು ಒಬ್ ಒಬ್ಬರಿಗೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ ಯಾರು ಬಂದಿಲ್ಲ ಇರೋದು ಒಂದ್ ಹತ್ತು ಮಂದಿ ಇದ್ದಾರೆ ಅಷ್ಟೇ
ಕರೆಕ್ಟ್ ಕರೆಕ್ ಅಲ್ಲಿ ಪಿಟಿ ಸರ್ ಕರೆಕ್ಟ
ಹುಡುಗಿಯರ ಅದಾರ ಎಲ್ಲರು ಆದ್ರ ಹುಡುಗರು ಎಲ್ಲಾ ಊರಿಗೆ ಹೋಗ್ಬಿಟ್ಟವ ಏನ ಅಂತಾರಲ್ಲ ಅವ್ರರಿಗೆ ಒಬ್ಬೊಬ್ಬರಿಗೆ ಹೊಂದಾಣಿಕೆ ಇಲ್ಲ ಒಂಥರ ಹಂಗಾಗಿ ಫಂಕ್ಷನ್ ಏನಾಗುತ್ತೆ ಗೊತ್ತಿಲ್ಲ
ಫಂಕ್ಷನ್ ಫಂಕ್ಷನ್ ಎಲ್ಲ ಇದು ಫಂಕ್ಷನ್
ಹ್ಮ್ ನಾವು ಸಭಾಂಗಣಕ್ಕೆ ಹೋಗೋಣವ ಇಲ್ಲಿ ಆ
ನೋಡ್ರೀ ನಮ್ಗ ಯಾರ ಗೊತ್ತ ನಮ್ಗೆ ಇಲ್ಲಿ ಯಾರು ಗೊತ್ತಿಲ್ಲ ನಾವ್ ಸಭಾಂಗಣ ಹೋಗಮ್ಮ
ಹ್ಮ್
ಹ್ಮ
ಯನು ಸೋರೆ
ಯಾವ್ರಿಗೆ ಗೊತ್ತಿದ್ದವರು ಎರ್ಪಾಲ್ಲಿ
ನಮ್ಮ ಕಾಲೇಜು ಕೃಷಿ ವಿದ್ಯಾ ದ್ಯಾಲ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ
ಹ್ಮ್ ಹೌದೌದು ಚಲೋ ಎಲ್ಲ ನ್ ಕಾಲೇಜ ಸುಮ್ನೆ ಹೆಸ್ರ ಅಂದ್ರೆ ಹೊರಭಾಗ ಮತ್ತೆ ಹೆಸರಿಗ ಅಷ್ಟೇ ಜನಪ್ರಸಿದ್ಧಿ ಇದೆ
ಹ ಬೋಧನೆ ಚಲೋ ಮಾಡೋದಿಲ್ವಾ
ಮಾಸ್ತರ್ಗಳು ಚು ಸರಿಯಾಗಿಲ್ಲ ಇಲ್ಲಿ
ಹಓ ಹಾ ಹ್ಮ
ಸ್ವಲ್ಪ ಅ್ದ ಹಾ ಅದು ಅಂದ್ರೆ ಮಾಸ್ತರು ಮೇಡಮ್ ಅವರು ಸರಿಯಾಗಿರ್ಲಿಲ್
ಹ್ಮ
ಯಾಕಂದ್ರೆ ಅವರು ಬರೀ ರೊಕ್ಕ ಹೊಡಿಯದು
ಹಾ ಹಾ ಹ ಅಂದೆ ಲಂಚ್ ಲಂಚ್ ಲಂಚ್ ಹತ್ತಂತಾರೆ ಅಂತ ಅರ್ಥ ಆಯ್ತು ರಾಜುಗೌಡ್ರಿ ರಾಜುಗೌಡ್ರೆ ಅಲ್ಲಿ ಬೇಡ ಸಭಾಂಗಣದಲ್ಲಿ ಸ್ವಲ್ಪ ಇಲ್ಲಿ ತಿರುಗಾಡೋಣ ಇಲ್ಲಿ ಈಕಡೆಕಡೆ ಹೋಗೂಣು
ಮ ಎಲ್ಲ ಕಾರ್ ನಿಂತೀವಿ
ಬರಬರ ಹು ಬರ್ ನ ಹ್ಮ್ಮ್
ನಮ
ಅಲ್ಲ ಅಲ್ಲೇ ಕುಂದ್ರಂಬ ಅಲ್ಲೇ ಕುತ್ ಮಾತಾಡೋಣ ಬನ್ನಿ ಸ್ವಲ್ಪ ಸಮಯ ನಿಮ್ ಕೂಡ ಸಮಯ ಹೋಗೋದು ಗೊತ್ತಾಗಲ್ಲ
ಹ್ಮ್ ಹ್ಮ್ ಮತ್ತೆ ಎಲ್ಲಾ ಹೂವುಗಳಿಂದ ಮಾಲಾರ್ಪಣೆ ಮಾಡಿದ್ದಾರೆ ಕಾಲೇಜಿಗೆ ಇ್ದ
ಸಮಾರಂಭ ಎಲ್ಲಿ ನಿಮ ಯಗತ್ತ
ರಿ
ಬಬ ಎಲ್ಲಿ ಹೋಗ್ಬೇಕಕ್ ಈಗ ಹಲೋ ಬ್ಯಾ ಪ ಎಲ್ಲಿ ಗೆಳತಾರ ಬ ಎಲ್ಲಿ
ಸ್ವಲ್ಪ ಸ್ವಚ್ಛತೆ ಸ್ವಚ್ಛತೆನ್ನು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ
ಅ ಸಂಗೋರೆ ಎಲ್ಲದಾರೆ
ಸಂಗೂರ್ ಎಲ್ಲಿ ಹ ಅ ಕನ್ಸ ಗೊತ್ತಿಲ್ಲ
ನೀರು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು- ಇಲ್ಲಿ ಲವಣ ಕಡಿನಾಂಶಗಳು ಇರುತ್ತೆ ಪೂನಾ ಸೈನ್ಸ ಆ
ಮೂರನೇ ಕಣು ನಮಗೆ ನೋಡ್ತಾದೆ ಮೂರನೇ ಕಣು ಮ್ಯಗ ನೋಡಿ
ಓ ಮೂರನೇ ಕ್ಣು
ಹ್ಮ್ ಮತ್ತ
ಸ ಮತ್ತೆ ನಮ್ಮ
ಸರಿ ಮತ್ ಮತ್ೆ ಹೋದ್ರ ಎಲ್ಲಾರೂ ಎಲ್ಲಾರು ಈ ಎಲ್ಲಾರು
ಹಾ ಹಿರಿಯೇರ ಸಬಾಣಕ್ಕೆ ಹೋದರು ಹಾ ಹೋಗ್ತಾ ಇದಾರೆ ಎಲ್ಲಾ ಗಿಡ ಮರಗಳು ಚಂದ ನಡೆಸಿದ್ದಾರೆ ಮಹಾವಿದ್ಯಾಲಯದಲ್ಲಿ ಸಸ್ಯಗಳು ಚೆನ್ನಾಗಿ ನಾಟಿಸಿದ್ದಾರೆ ಮತ್ತೆ ಮರಗಳು ಚೆನ್ನಾಗಿ ನಾಟಿವೆ
ಹ
ಹಾ ಮಳೆ ಬಂದ ಕಾರಣ ಮಳೆ ಬಂದ ಕಾರಣ ಅವು ಹಸಿರಾಗಿವೆ
ನಾಾವ ನಾವು ಕ್ಷ ಬಂಬೈ ಅಲ್ಲಿ ಸ್ವಲ್ಪ ಅಲ್ಲಿ ಕುತ್ಬುಡಾಂಬರ್
ಉತ್ತರವಾಗಿ ಬೆಳೆದಿದೆ ಕಾಲೇಜ್ ಕ್ಯಾಂಪಸ್ನಲ್ಲಿ
ಕರೆ ಕರೆ ದೇಸಿ ಬಾದ ಹೌದು ಆಯ್ತಾಯಯ್ತು ಸ್ವಲ್ಪ ಆಮೇಲೆ ಬಿಡು ಮಾಡಿ
ಹ